ಹಲೋ.
ಏನ್ ಮಾಡ್ತಿದ್ದೀರಾ.
ಸುಮ್ನೆ ಮಲ್ಗಿದಿವಿ.
ಹೌದಾ. ಏಕೆ ಏನು ಮಾಡ್ಲಿಲ್ಲ. ಪೈಸ ಇಲ್ಲ ಏನು.
ಡ್ಲ ಹೊಲ್ದತ್ರ ಕೆಲ್ಸ ಮುಗೀತು. ನಮ್ಮಮ್ಮ ಬಂದ್ರ್ ದೊ.
ಹಾ ಹ.
ಊಟ ಮಾಡ್ಬಿಟ್ಟು ಮಲಗಿದೀವಿ ಆಕಡೆ ಈ ಕಡ ಬದಲಾಡ್ತಾ ಇದ್ದೀವಿ
ಹೌದಾ ಏನ್ ಮಾಡಿದ್ು ಊಟ ಇವಾಗ
ಇವಾಗ ಅನ್ನ ಸಾಂಬಾರ
ಹೌದಾ ಏನ್ ಸಾಂಬಾರು ಮಾಡಿದ್ದು
ಅದ ಅದೇನು ಕಾಲು ಎಕ್ಸ್ರ ಕಾಲು ಯಾವ್ದ ಹಾಕಿದ್ರ
ಹ ಹಾ ಕಾಲ್ಸಂಬ್ರ ಹ ಚೆನ್ನಾಗಿರತ್ತ ಅಲ್ವ
ಚೆನ್ನಾಗಿರುತ್ತೆ
ಹ್ಮ ನನ್ಗೂ ಇಷ್ಟ ನನ್ಗೂ ಇಷ್ಟ ನಮ ನಮಗೂ ಅಷ್ಟ
ನಮ್ಮಮ್ಮ ಅಂದ್ರೆ ನನಗೆ ತುಂಬಾ ಇಷ್ಟ
ಹೌದಾ ಎಲ್ಲಾರಿಗೂ ಅಷ್ಟೇ ಅವರ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ ಇರುತ್ತಲ್ವಾ ಹ್ಮ್ ಹೌದಾ ಹ ಎ ನಿಮ್ಮ ನಿಮ್ಮ ಅಪ್ಪ ಇಷ್ಟ ಇಲ್ವಾ
ನ ಅಪ್ಪ ಇಷ್ಟಾನೇ
ಹೌದಾ ಆದ್ರೆ ಅದೇ ನಿಮ್ಮ ಅಮ್ಮ ಜಾಸ್ತಿ ಇಷ್ಟದ ನಿಮ್ಮ ಅಪ್ಪ ಜಾಸ್ತಿ ಇಷ್ಟನ ನಿಮ್ಗೆ
ನನ್ ಚಾಕ್ ತಗೊಂಡು ಹ್ಮ ನಾ ಕೈ ಕಟ್ ಮಾಡ್ರು ನಮ್ಮಮ್ಮನೆ ಇಷ್ಟ
ಹೌದಾ ಮತ್ತೆ ಅಮ್ಮ ಏನ್ ಮಾಡ್ತವ್ರೆ
ಅಮ್ಮ ಒಲ್ದಾತ್ರ ಕೆಲ್ಸ ಮಾಡ್ತಾರಲ್ಲ ಪಾಪ ಬಿಸಿ ಜಾಸ್ತಿರುತ್ತೆ
ಹ್ಮ
ಹೊಲದಲ್ಲಿ ಕೆಲಸ ಮಾಡ್ಬೇಕು ಮನೆಯಲ್ಲಿ ಕೆಲಸ ಮಾಡ್ಬೇಕು
ಹ್ಮ್ ಹ್ಮ್
ನನ್ಗೋಸರ ಅಲ್ಲ ಅದಕ್ಕೆ ನಂಗೆ ಅಮ್ಮ ಇಷ್ಟ
ಹೌದಾ ಹ್ಮ್ ಬಿಡಿ ಇವಾಗ ಅಮ್ಮ ಇಷ್ಟ ಅ ಅಂತ ಅನ್ಂತೀರಾ ಆಮೇಲೆ ಮದ್ವೆ ಆದ್ರೆ ಅಮ್ಮ ಅಮ್ಮಾನೇ ಇಲ್ಲ ಅಂತೀರ ಏನ್ ಮಾಡದ್ ನೀವು ಅಲ್ವಾ
ಮದ್ವೆ ಆದ್ಮೇಲೂ ಅಮ್ಮನೇ ಇವಾಗು ಅಮ್ಮನೇ
ಹ್ಮ್ ಮತ್ತೆ ಯಾವ್ದ ಮದ್ವೆಗೆ ಏನೋ ಹುಡ್ಗಿರ್ ಹುಡುಕ್ತಿಡ್ ಹುಡ್ಕ್ತಿದ್ರಲ್ಲ ಹೆಂಗ ಏನಾಯ್ತು ಹುಡ್ಗಿ ಸಿಕ್ಕದ್ರ ಏನು
ಇಲ್ಲ ನಿಮ್ ಕಡೆ ಇದ್ರೆ ಹೇಳಿ ಯಾರಾದ್ರೂ ಇದ್ರೆ ಹುಡ್ಕ್ ಕೊಡ್ರಿ
ಹ್ಮ್
ನಿಮ್ ಕಡೆ
ನಮ್ ಕಡೆ ನಾನ್ ಇವಾಗ ಹಾಸ್ಟೆಲ್ಲ್ಲಿ ಇದೀನಿ ನಮ್ಮ್ ಊರ್ ಕಡೆ ಆಗಿದ
ಹೌದಲ್ಲ ನಿಮ್ಗೆ ಸ್ನೇಹತ್ ಇದಾರಲ್ಲ ಅಲ್ಲ ನಾವು ಒಲ್ದತ್ರ ಕೆಲ್ಸ ಮಾಡೋರ್ ಈಗ್ ಯಾರು ಕೊಡ್ತಾರೆ ಹುಡುಗಿನ
ಓ ಇನ್ನುೂ ಅದು ಒಳ್ಳೆ ಕೆಲ್ಸಾನೇ ಅಲ್ವಾ ಅದ್ರಲ್ಲಿ ಏನ್ ತಪ್ಪ ಕೆಲ್ಸ ಏನಿಲ್ಲ ಅಲ್ವಾ ಮತ್ತೆ
ಹ ಕಷ್ಟ ಅವ್ರಿಗೆ ಜಾಸ್ತಿ ಗುತ್ತಿರ್ಬೇಕು ಮನೆ ಎರಡು ಫ್ಲೋರ್ ಇರ್ಬೇಕು ಆತರ ಇಲ್ಲ ತಾನೇ ನಮ್ಮ ಹತ್ರ
ಎಲ್ರೂ ಹಂಗೆ ಇರಲ್ಲ ಹುಡ್ಗಿರು
ನಮ್ಮಮ್ಮ ಹೆಂಗ್ ಹೇಳ್ರ ಹಂಗೆ
ಹ್ಮ್ ಹ್ಮ ಹೌದಾ ಹ ಅಂದ್ರೆ ಇನ್ನು ಹುಡಗತರಾ ನೀ ಒಡುಗೀಿನಾ
ನಮ್ಮಮ್ಮ ಯಾರ್ ಕರ್ಕೊಂಡ್ ಬಂದ್ರು ಮದ್ವೆ ಆದ್ಮೇ ಆಗಂತ ಆಗ್ತೀನಿ
ಹ್ಮ್ ಹ್ಮ್
ಹ
ಹೆಂಗ ಬಿಡ್ರಿ ಚೆನ್ನಾಗಿರಿ, ಇವಾಗ ಮತ್ತೆ ಹೆಂಗ ಮದ್ವೆ ಆದ್ಮೇಲೆ ನರಕಾನೆ, ಅಲ್ವಾ ಇವಾಗ ಅದು ಸ್ವಲ್ಪ ಖುಷಿಯಾಗ್ರಿ.
ಇಲ್ಲ ಅಂತದ ಏನ ಇಲ್ಲ. ಯಾರೇನ್ದ ನರಕ ಅಂತ?
ಹೌದು
ಅ ಅಡಗೆ ಮಾಡೋದೆಲ್ಲಾ ಕಲ್ ಸರಿೀನ
ಹಂಗಲ್ಲ ಹೆಂಗ ಅಂದ್ರೆ ಇವ ಇವಾಗಿ ಸಮಾಜ ಹೆಂಗಂದ್ರೆ ಮಲ್ಲೆ ಮಾಡ್ಕೋಬೇಕಂದ್ರೆ ಭಯ ಆಗತ್ತೆ ಯಾಕಂದ್ರೆ ಒಬ್ಬ ಒಂದೊಂದ್ ಸರಿ ಇದ್ದಂಗೆ ಒಂದೊಂದ್ ಸರಿ ಇರಲ್ಲ
ಹ್ಮ್ ನಮ್ಮ ಅಮ್ಮ ಕೇಳ್ತೇನೆಿ, ಮದ್ವೆ ಆಗು ಅಂದ್ರೆ ಆಗ್ತೀನಿ ಇಲ್ಲ ಅಂತಿ
ಅದು ಒಳ್ಳೆ ಮಾತ ಅ ಅಂದ್ರೆ ನೀವೇನು ನಿಮ್ಮ್ ಮನೇೆಯಲ್ಲಿ
ನಮ್ಮ ಅಮ್ಮಗೆ ಚಾನ್ಸ್ ನಮ್ಮ ಅಮ್ಮ ಹೇಲ್ದ್ರೆ ಅದು.
ಅಲ್ಲಾ ನಿಮ್ಮ್ ಮನೆಯಲ್ಲಿ ಪ್ರೇಮ ವಿವಾಹ ಒಪ್ಕೊಂತಾರ?
ನಮ್ಮ್ ಮನೆಯಲ್ಲಿ ಪ್ರೀತಿ ಅದೆಲ್ಲಾ ಇಲ್ಲ.
ಹೌದಾ ಯಾಕ ಆತಾರ?
ನಮ್ಮಮ್ಮ ಏನಲ್ದ್ರ ಆದಷ್ಟೆ
ಹೌದಾ ಅಂದ್ರೆ ನೀವು ಯಾರನ್ನು ಪೀತ್ಸಿಲ್ಲ?
ಇಲ್ಲ ಇಲ್ಲ ನಮ ಕೆಲ್ಸ ಜಾಸ್ತಿ ಇರುತ್ತೆ ರೀತಿ ಮಾಡೋದಿಲ್ಲ.
ಹ್ಮ್ ಪರವಾಗಿಲ್ವಾ ಈ ಕಾಲ್ದಲ್ಲೂ ಈ ತರ ಹುಡುಗರ ಇದಾರ, ಅಂದ್ರೆ ಮೆಚ್ಕೋಬೇಕು, ಖುಷಿ ಆಗತಿ ಇಂತ ಮಾತುಗಳು ಕೇಳಿದ್ರೆ ಅಲ್ವಾ?
ಕೆಲ್ಸದ ಇವಾಗ ಕೆಲ್ಸ ತುಂಬಾ ಇದೆ ನಾವು ಕಾಲೇಜ್ ಲೈಫ್ ನೋಡಿಲ್ಲ.
ಹ್ಮ್ ಹ್ಮ್ ಯಾಕೆ ನಿಮ್ಮನ್ನು ಓದಕ್ ಕಲ್ಸಿರ್ಲಿಲ್ಲ ನಿಮ್ಮ ಮನದಾವ್ರು?
ನಮ್ಮ್ ಹತ್ರ ಅವಾಗ ಹನ ಇಲ್ಲ
ಹೌದಾ
ಅವಾಗ ಆ ಊಟ ಮಾಡಕ್ಕೆ ನಮಗೆ ತಿಂಡಿಗೆ ಇಲ್ಲ ಏನಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕು ಊಟ ಮಾಡ್ಬೇಕು.
ಅವಾಗ ಸರ್ಕಾರಿದ ಶಾಲೆಯೆಲ್ಲ ಇರ್ಲಿಲ್ವಾ?
ಸರ್ಕಾರಿ ಶಾಲೆನೇ ಶಾಲೆನೇ ಇರದು ಆದ್ರೆ, ಟೈಮಲ್ಲಿ ಕಾರ್ಮೆಂಟು ಇತ್ತಲ್ಲ? ಪ್ರೈವಟ್ ಸ್ಕೂಲ್ ಎಲ್ಲ, ಮೊನ್ನೇ ಬೇರೆ ಸ್ಕೂಲ್ಗ್ ಹಾಕಿದ್ರೆ ಓದ್ತಾ ಇದ್ರೇನೋ ಅವಾಗ ಚೆನ್ನಾಗಿತ್ತು ನಮಗೆ ಇಷ್ಟು ನಡವಳಿಕೆ ತಿಳುವಳಿಕೆ ಇಲ್ಲ ಅವಾಗ
ಹ್ಮ್ ಹ್ಮ್ ಇರ್ಲಿ ಬಿಡಿ ಬಿಡಿ ಯಾವ್ದೋ ಗೊತ್ತ
ಓದ್ಕೊಂಡು ಉದ್ದಾರ ಆದ್ರೆ
ನಾವ್ ಆಗ್ಲೇಬೇಕು ಇಲ್ಲ ಅಂದ್ರ ಹೆಂಗೆ ನಮ ಮನೆಯಲ್ಲೂ ತುಂಬಾ ಕಷ್ಟಗಳಿದೆ ಅದಕ್ಕೆಲ್ಲ ನಮ್ದು ಜವಾಬ್ದಾರಿ. ನಮ್ದೇ ಅಲ್ವಾ ನಮ್ಮಅಮ್ಮ ಅವ್ರನ್ನ ನೋಡ್ಕೊಳ್ಳೋದು
ಹ್ಮ್
ಅದಕ್ಕಂತ ನೋಡ್ಕೊಲೇಬೇಕು ಓದ್ಲೇಬೇಕು
ನಿಂದು ತಿಂಡಿ ಆಯ್ತಾ
ಆಯ್ತು ಆಯ್ತು ನಮ್ ತಿಂಡಿ ಮುಗಸ್ಕೊಂಡೆ ನಿಮ್ ಕರೆ ಮಾಡ್ರಿ ಏನ್ ಮಾಡ್ತಿದ್ದೀರಾ ಅಂತ ಕೇಳೋಣ ಹಣ ಅಂತ ಹೌದೌದ ಹೌದು ಮತ್ತೆ ಏನ್ ಸಮಾಚಾರ ಏನು ತಿಂಡಿ ಆಯ್ತಲ್ಲ ನಿಮ್ದು
ನಮಗೂ ತಿಂಡಿ ಆಯ್ತು ನಮ್ಮಮ್ಮ ಬಂದ್ರು ಇಬ್ರು ಒಟ್ಟಿಗೆ ಊಟ ಮಾಡಿ ಮಲಗಿದಿವಿ
ಹಾ
ಹ್ಮ್ ನಮ್ಮಮ್ಮ ಬರೋವರು ಊಟ ಮಾಡಲ್ಲ ಅಲ್ಲ ನಾವು
ಓಹೋ
ನಮ್ಮ ಅಮ್ಮ ಬಂದ್ರೆ ಊ ಊಟ ಮಾಡೋದು
ಹ್ಮ್ ಹ್ಮ್ ಪರವಾಗಿಲ್ಲ ಅಮ್ಮನ ಮೇಲೆ ತುಂಬಾನೇ ಪ್ರೀತಿ ಇದೆ
ಹ್ಮ್ ತುಂಬಾ ಪ್ರೀತಿ ಕಾಳಜಿ ಇರ್ಬೇಕು ನಮ್ಮಮ್ಮ ಎಲ್ಲ
ಹ್ಮ್ ನಮ್ಮಮ್ಮ ಇದ್ದಾರೆ ನಾ ಎಲ್ಲಿದ್ದರೂ ನಾವು ಏನ್ ಮಾಡ್ತಿದ್ವಿ ಏನ್ ಬೇಕಾಗಿಲ್ಲ ಒಟ್ಟೋಗ್ತಾರೆ ಹ್ಮ್ ಮನೆಯಲ್ಲೇ ಇರಲ್ಲ ಮನೆ ಬಿಟ್ಟು ಹೊಟ್ಟ ಹೋಗ್ತಾರೆ ಬೇರೆ ಮನೆಗೆ ಹ್ಮ್ ನಮ್ಮ ಅತ್ತೆ ಮನೆಗೆ ಹಾಗೆ ಹೀಗೆ ಅಂತ ಮನೆಯಲ್ಲೇ ಇರಲ್ಲ ನಮ್ಮಮ್ಮ ಅಂತೂ ಹ್ಮ್ ನಾನ್ ಬಂದರೂನು ಹಾಸ್ಟೆಲ್ನಿಂದ ಮನೆಗೆ ನಮ್ಮಮ್ಮ ಮನಲಿ ಇರಲ್ಲ ಏನ್ ಮಾಡೋದು ನಮ್ಮಅಮ್ಮ ನ
ನೀ ಫೋನ್ ನೋಡ್ಕರಿ ಇಡ್ತೀರೇನೋ ಅದಕ್ಕೆ
ಅಯ ಎಷ್ಟ ಹೊತ್ ನೋಡ್ತೀವ್ ನಾವು ಒಂದೊಂದ್ಸರಿ ಇವಾಗ ನೋಡ್ ನಿಮ್ ಕರೆ ಮಾಡಿದೀವಲ್ಲಾ ಸ್ವಲ್ಪ ಹೊತ್ ಆ ತರ ಮಾಡ ತಾಡ್ತೀವಿ ಸ್ನೇಹಿತರ ಜೊತೆ ಅದಕ್ಕೂ ಸ್ವಲ್ಪ ತಿರ್ಲಿಲ್ಲ ಅಂದ್ರೆ ಏನ್ ಮಾಡೋದು
ನಮ ಅವ್ರ ಕೆಲ್ಸ ಇರುತ್ತೆ ಮನೆಯಲ್ಲ ಬೇಜಾರಾಗುತ್ತಲ್ಲ,
ಹ್ಮ್ ನಿಜಾನೇ, ಆದ್ರು ಮಕ್ಳ ಇದ್ರುನು ಮನೆ ಬಿಟ್ಟುಟ್ಟೋದ್ರು ಹೆಂಗ್ ಮಾಡದು ಹ್ಮ್
ಸಮಾಚಾರ
ಏನಿದೆ, ನೀವ್ ಹಳ್ಬೇಕು ನಮ್ದೇನಿಲ್ಲ
ರಾತ್ರಿ ಏನ್ ಮಾಡ್ಬೇಕಂತ ಇವಾಗ ಯೋಚನೆ ಮಾಡ್ಬೇಕು?
ಹ್ಮ್ ಹ್ಮ್್ಮ ನೀವ್ ಬಿಡ್ರಿ ಇವಾಗೇ ಯೋಚನೆ ಮಾಡ್ತಿದರ ರಾತ್ರಿಗ್ ಏನ್ ಮಾಡ್ಬೇಕು ಅಂತ ಹ್ಮ್ ಇವಾಗೇ ಯೋಚನೆ ಮಾಡ್ತ.
ಇವವಾಗಿಂದ ತರಕಾರಿ ಎಲ್ಲ ಟೊಮೊಟೊ ಆಲೂಗಡ್ಡೆ ಎಲ್ಲ ಕಟ್ ಮಾಡಕೊಂಡು ಮತ್ತೆ ರಾತ್ರಿರಿಗೆ ಏನ್ ಮಾಡ್ಬೇಕು? ಅ ಚಪಾತಿ ಮಾಡ್ಕೊತೀವಿ.
ಹೌದಾ ಮಾಡಿ ಹೆಿಂಗ. ಮತ್ತೆ ಏನಾಯ್ತು?
ಇಲ್ಲ ಕರೆಂಟ್ ಓದಂಗ ಇತ್ತು
ಮತ್ತೆ ಅಯ್ಯ ಮತ್ತೆ ಇದು
ಏನಿಲ್ಲ, ಇವತ್ತು ಬಸ್ಿದ್ದಲ್ಲ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು ಮತ್ತೆ
ಅಲ್ಲ ಮನೆ ಗೃಪ್ರವೇಶಕ್ಕೆ ಕರೀಲಿಲ್ಲ ನನ್ಗೆ ನೀವು. ಹ್ಮ್ ಯಾವಾಗ ಕರಿತೀರಾ ಎಲ್ಲ ಆಗೋದ್ಮೇಲೆ ಕರಿತೀರಾ ಹ್ಮ್
ನಾನುಸ ಮನೆ ಕಟ್ಬಿಟ್ರೆ
ಹ್ಮ್
ನಾವೀ ನಾವು ಸ್ವಪ ಚಿಡಾಗಿ ಕಟ್ಟಿದ್ದೀವಿ ನೀವು ಹೊಸ ಮನೆ ಕಟ್ಬಿಟ್ಟು ನಮ್ಮನನ್ ಕರೀಿ ನಾ್ ಬರ್ತಿದ್ ರ ಗೃಹ ಪ್ರವೇಶಕ್ಕೆ
ನಮ್ದಿನ್ನು ಸಮಯ ಇದೆ, ಬಿಡ್ರಿಕ್ ಹೊಸ ಮನೆ ಕಟ್ಟಕ್ಕೆ ಇವಾಗ್ಲೇ ಕಟ್ಟಕ್ ಏನಿಲ್ಲತ್ತ ಹ್ಮ್ ನಮ್ದಿನ್ನುೂ ಲೇಟ್ ಆಗತ್ತತೆ ಕಟ್ಟೋಷ್ಟತ್ ನಮ್ದಿನ್ನುೂ ಲೇಟ್ ಆಗತ್ತೆ ನಾವಿನ್ನುೂ ದುಡಿಬೇಕು ರೊಖ ಸಂಪಾದನೆ ಮಾಡ್ಬೇಕು ಹೌದೌದು ಅ ಇನ್ನು ಲೇಟ್, ಇನ್ನು ಸಮಯ ತಗೊಳತ್ತ ಅದಕ್ಕಂತ ನಾವ್ ತಪ್ಪದೇ ಕರಿತೀವಿ ಬಿಡ್ರಿ, ಮುಗಸುದ್ರ ನಾಾವವು ಗೃಹಪ್ರವೇಶಕ್ಕೆ ಮನೆ ಕಟ್ಟ್ಮೇಲೆ ಕರಿತೀವ ನಿಮು
ಹ್ಮ್ ಆಯ್ತ್ ಕಟ್ಟ್ರಿ ಸ ಮನೆ ಕಟ್ಟ್ರಿ ಎ
ಹ್ಮ್ ಕಟ್ರೆ ಅಂತ ತಪ್ಪೇ ಬರ್ಬೇಕು ಕಾಯದಾಗ ಮತ್ತೆ ಎನ್
ಬರ್ತಾರೆ ಮತ್ತೆ, ಸಾಯಂಕಾಲ ಎಲ್ಲ ಮನೆ ಮನೆ ರೋಡ್ ಆಗ್ತ ಕೊಲ್ಲ
ಹ್ಮ್ ನಿಮ್ ಮನ ಅಂತ ಎಲ್ಲಾ ಸೌಲಭ್ಯ ಇದೆಯಾ ನೀರ್ನ ನೀರಿನ ವ್ಯವಸ್ಥೆ ಜಾಸ್ತಿ್ಯ,
ಗಿ ಬೇರೆ ರೆಡಿ ಮಾಡಬೇಕು ಅದು ರಿಪೇರಿ ಆಗಿತ್ತು ಏಳ ರಿಪೇರ್ ಮಾಡಸ್ಬೇಕು ಇವತ್ತು ಬೇರೆ ಯಾವ ಯಾವದು ಅಂಗಡಿ ಇಲ್ವಾ ಇವಾಗೆಲ್ಲಾ ಮುಂಚಿರ್ತಾರಲ್ಲ
ಹ್ಮ್
ಹಬ್ಬಲ್ಲ ನಾಳೆ ಓಪನ್ ಆಗ್ತಾರೆೇನೋ
ಹ್ಮ್ ಹ್ಮ್ ಅಂಗೆ ಮತ್ತೆ ನೋ
ಅಮ್ಮ ಪಾಪ ನಿದ್ದೆ ಮಾಡ್ಬೇಕಂತೆ ನಿದ್ದೆ ಬರ್ತದೆ ಅಮ್ಮ
ಮತ್ತೇನ್ರೀ ವಿಶೇಷ
ಮತ್ತೆ ಕಾಲ್ ಮಾಡ್ದೋ ಮತ್ತೆ ಮಾಡ್ತೀನಿ ನಾನು
ಹ್ಮ್ ಸರಿ ರ ಆಯ್ತು ಬಾಯ್ ಬಾಯ್
ಇಲ್ಲೇ ಬಿದ್ದುಕೊಂಡಿಲ್ಲೇನು